ಹಲೋ ನಮಸ್ಕಾರ ಆರಾಮ ಇದೀರಾ.
ಹಾ ಆರಾಮ ಇದೀವಿ ನೀವ ಅರಾಮ್ ಇದೀರಾ. ಆರಾಮಿದೀವ್ರಿ ನೀವ ಆರಾಮಿದೀರಾ.
ಅ ನಿಮ್ಮ್ ಹೆಸರು.
ಪದ್ಮಿನಿ ಅಂತ ನಿಮ್ಮ್ ಹೆಸರು.
ನಮ್ಮ ಹೆಸರು ಅನುಷಾ ಅಂತ ಏನ್ ಮಾಡ್ತಿದ್ದೀರಿ ಊಟ ಆಯ್ತಾ.
ಆಯ್ತು ನಿಮ್ದಾಯ್ತಾ.
ಹಾ ನಮ್ದಾಯಯ್ತು ಏನ್ ಊಟ ಮಾಡಿದ್ರಿ ಏನ್ ಕೊಟ್ಟಿದ್ರು.
ಅಣ್ಣಾ ಸಾರು ಮತ್ತೆ ಚಪಾತಿ ನೀವ ಎನ್ ತಿಂದ್ರಿ.
ಹ ನಮೀಗ್ ಜೀರಾ ರೈಸ್ ಇಟ್ಟಿದ್ರು ಜೀರಾ ರೈಸ್ ತಿಂದಿದ್ವಿ. ಹ ನೀವೇನ್ ಮಾಡೋದು. ಏನೋ ಹಂಗೆ ಇದೇ ಏನ್ ಮಾಡೋದು ಓದ್ತಿದ್ದೀರಾ ಇಲ್ಲಾಂದ್ರೆ ಜಾಬ್ ಮಾಡ್ತಿದ್ದೀರಾ.
ಓದ್ಕೊಂತಿದ್ದೀರಿ ನೀವು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ನಾನು.
ಹ ನಾನು ಇಂಜಿನೀಯರಿಂಗ್.
ಹೌದಾ ಯಾವ ಬ್ರಾಂಚ್.
ನಾವು ಇನ್ಫಾರ್ಮೇಶನ್ ಬ್ರಾಂಚ್ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ನೀವು.
ನಾವು ಸಿ ಎಸ್.
ಹೌದಾ ಮತ್ತೆ ಏನ್ ಮಾಡೋದು. ಎಲ್ಲಿಗಾದ್ರೂ ಹೋಗಿದ್ರಾ ಪ್ರವಾಸಗ.
ಎಲ್ಲೂ ಹೋಗಿಲ್ಲ ಫ್ಯಾಮಿಲಿ ಜೊತೆ ಹೋಗಿದ್ದೆ ಟೂ ಮಂತ್ಸ್ ಬ್ಯಾಕ್ ಹಂಗೆ. ತಿರುಪತಿ ಹೋಗಿದ್ವಿ ನಾವು ಹ್ಮ್ ನೀವು.
ತಿರುಪತಿ. ನಾನು ತಿರುಪತಿ ಹೋಗಿದ್ದೆ ನಮ್ಮ್ ಫ್ರೆಂಡ್ಸ್ಡೆ ಜೋಡಿ ಚೆನ್ನಾಗ ಆಗಿದೇ ದರ್ಶನ ಎಲ್ಲ.
ನಾವು ಹೆಂಗ ಹೋದ್ವಿ ಅಂದ್ರೆ ನಾವು ಸಂಜೆ ಬಿಟ್ವಿ ಮನೆ. ಮತ್ತೆ ನೈಟ್ ಜರ್ನಿ ಇತ್ತು ಒಂದ ಫೈವ್ ಅವರ್ಸ್ ಆಮೇಲೆ. ಮಾರ್ನಿಂಗ್ ರೀಚ್ ಆಗಿ ಅಲ್ಲಿ ಸ್ಟೇ ಆಗಿ ಮತ್ತೆ ನಮ್ದು ನೈಟ್ ದರ್ಶನ ಇತ್ತು. ಹ ನಮ್ದು ಫ್ರೀ ದರ್ಶನ ಇತ್ತು ಸ್ವಲ್ಪ ಲೇಟ್ ಆಯ್ತು. ಒಂದ್ ಟ್ವೆಲ್ವ್ ಅವರ್ಸ್ ಮೇಲೆ ಆಯ್ತತ್ ನಮ್ದು.
ಅಲಪಿರಿ ಬೆಟ್ಟ ಹತ್ತಿದ್ರ ಇಲ್ಲಾಂದ್ರೆ.
ಇಲ್ಲ ಈ ಸಲಿ ಯಾವ್ದ ಅ. ಹತ್ತಿಲ್ಲ ನಮ್ಮ ಅನ್ನಾಗ ಹುಷಾರ್ರ್ಲಿಲ್ಲ ಅದಕ್ಕಾಗಿ ಯಾವ್ದು ಹತ್ತಾಕ್ ಆಗ್ಲಿಲ್ಲ.
ಹೌದಾ ಹಂಗ ಹೋದ್ರಾ.
ಹಾ.
ನಮ್ಮತ್ತೆ ಎಗ್ಗಲ್ತಿದ ನಾವು ಪಾಂಡಿಚರಿ ಅರುಣಾಚಲಂಗ ಹೋಗಿದ್ವಿ. ತಿರುಪತಿಗೆ ಹೋಗಿಲ್ಲ ಹೋಗ್ಬೇಕ ಅನ್ಕೊಂತೀವಿ ಅಷ್ಟೇ. ಅ ಅನ್ನಚದಮ ತಿರುಪತಿ. ಅರುಣಾಚಲಂ ಮ ಏನಾಗೈತತೆ ಬೆಂಗ್ಗಳೂರ್ ನಲ್ಲಿ ಅತ್ಕೊಂಡು ಟಿಕೆಟ್ಸ್ ಬುಕ್. ಮಾಡ್ಕೊಂಡ್ ಟ್ರೈನ್ ನಲ್ಲಿ ಹೋಗಿದ್ವಿ ನಮ್ ಗೆಳತಿರ ಜೊತೆ ಮತ್ತೆ. ಮಾರ್ನಿಂಗ್ ಎಂಟೂವರೆಗಂಗ ರೀಚ್ ಆಗಿದ ಅರುಣಾಚಲಂನಲ್ಲಿ ಅಲ್ಲೇ ಲಾಕರ್ಸ್ ಇರ್ತಾವ ಲಾಕರ್ಸ್ಲ್ಲಿ. ಬ್ಯಾಗ್ಸ್ ಎಲ್ಲಾ ಹಾಕಿ ಸ್ವಲ್ಪ ಸ್ನಾನ ಬಟ್ಟೆ ಚೇಂಜ್ ಮಾಡ್ಕೊಂಡು. ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ವಿ ಹದಿನಾಲ್ಕು ಕಿಲೋಮೀಟರ ಆಯ್ತೀ ಅದು ಮುಂಜಾನೆ ಸ್ಟಾರ್ಟ್ ಆಗಿದ್ವಿ.
ಹ್ಮ ಹ್ಮ್ ಎಲ್ಲ ದರ್ಶನ ಎಲ್ಲ ಚೆನ್ನಾಗ ಆಯ್ತಾ.
ಹಾ ಚೆನ್ನಾಗ ಆಯ್ತು ದರ್ಶನ ಫ್ರೀ ದರ್ಶನ ಇದದೆೇನು ಮತ್ತತ್ ಐವತ್ ರೂಪಾಯಿ ಒಂದು ಲೈನ್ ಇದೆ. ಟಿಕೆಟ್ ಲೈನು ನಾವು ಜಾಸ್ತಿ ಟೈಮ್ ತಗೊಳ್ತೈ ಅಂತ ಫಿಫ್ಟಿ. ಟಿಕೆಟ್ ಲೈನ್ ತಗೊಂಡ್ ಹೋಗಿದ್ವಿ ಅದಕ್ಕೂ ತಾಸ ಆಗೈತಿ ತಕ್ಷಣ ಚಲೋ ಆಗೆ. ಗ ಅದ ಆ ತಕ್ಷಣ ಅಲ್ಲಿಂದ ಮತ್ತೆ ಪಾಂಡಿಚೆರಿಗೆ ಹೋಗಿದ್ವಿ. ಅವತ್ ಲೈಟ್ ಆಯತು ಪಾಂಡಿಚೆರಿ ಹೋಗಿ ಅಲ್ಲಿ ನಮ್ಗೆ ಗೊತ್ತ ಇದ್ದವರ ಅದರ. ಅಲ್ಲೇ ಸ್ಟೇ ಮಾಡಿ ಅಂದ್ರೆ ನಮ್ಗ ಬೀಚ್ ವಾಟರ್ಫಾಲ್ಸ್ ಅಂದ್ರೆ ತುಂಬಾ ಇಷ್ಟ.
ಹಾಂ.
ಅಲ್ಲಿ ಬೀಚಸ್ ಜಾಸ್ತಿ ಮರಿನ ಬೀಚಸ್ ಸ್ಯಾಂಟರಿಕ್ ಬೀಚ್ ರಾಕ್ ಬೀಚ್ ಅಂತ.
ಹೌದಾ ಅಂದ್ರೆ ಎಷ್ಟು ಬೀಚಸ್ ಇದಾವಲ್ಲಿ.
ಅಲ್ಲಿ ಜಾಸ್ತಿನ ಬೀಚಸ್ ಇದೆ ಅಂದ್ರೆ ಬೀಚಸ್ ಹೆಸರು ಅಷ್ಟೇ ಬಟ್ ಒಂದೇ ಸಮುದ್ರ ತರ ಇರ್ತೈತೆಲ್ಲಿ. ಬೀಚಸ್ ಹೆಸರ ಒಂದೊಂದ್ ಕಡೆ ಇದಾವ ಸಾರಕರಿ ಬೀಚ ರಾಕ್ ಬೀಚ್. ಮರಿನಾ ಬೀಚು ಅಲ್ವಾ ಬಟ್ ಚಲೋ ಇದೆ. ಡಲ್ಲ ನೀವ್ ಹೋಗಿದ್ರಾ ಒನ್ಸೆಸತಿ ಆದ್ರೂ.
ಹಾ.
ನೀವ್ ಹೋಗಿದ್ರ ನೀವ್ ಹೋಗಿದ್ರೆ ಯಾವತ್ತಾದ್ರೂ ಪಾಂಡಿಚೆರಿ ಗ.
ಇಲ್ಲ ನಾನ್ ಎಲ್ಲೂ ಹೋಗಿಲ್ಲ ಫ್ಯಾಮಿಲಿ ಜೊತೆ ತಿರುಪತಿ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ. ಈ ಸಲಿ ಆ. ಫ್ರೆಂಡ್ಸ್ ಜೊತೆ ಹೋಗಬೇಕು ಅನ್ಕೊಂಡಿದೀನ ಎಲ್ಲಾದ್ರೂ.
ಹೌದ ಅವ್ಳ ಜೊತೆ . ಮ ಎಂಜಾಯ್ಮೆಂಟ್ ಸಿಗ್ತೈತೆ ಇವಾಗ ನೀವು ಇಂಜಿನಿಯರಿಂಗ್ ನಲ್ಲಿ ಇರದಲ್ಲಾ ಈಗ ಎಂಜಾಯ್ ಮಾಡ. ಲಿಲ್ಲ ಅಂದ್ರೆ ಯಾವಾಗ ಎಂಜಾಯ್ ಮಾಡದ್ ನೀವು ಏನಾದ್ರು ಎಲ್ಲಿ ಹೋಗ್ಬೇಕಂದ. ಪ್ಲಾನ್ ಮಾಡಕೊಂಡಿ ಫ್ರೆಂಡ್ಸ್ ಜೊತೆ ನೀವು.
ನಾವು ಮೈಸೂರ್ ಹೋಗ್ಬೇಕು ಅನ್ಕೊಂತಿದ್ದೀವಿ.
ಹೌದಾ ಮೈಸೂರ್ ಪ್ಯಾಲೇಸ್ ಗಾ.
ಹಾ ಹೌದು.
ಮತ್ತೆ ನಿಮ ಗೆಳತಿಯಲ್ಲಿ ಯಾರಾದ್ರು ಹೋಗಿದ್ರೆ ಇಲ್ಲಂದ್ರೆ ಫಸ್ಟ್ ಟೈಮ ಇದು.
ಇಲ್ಲ ನನ್ ಫ್ರೆಂಡ ಒಬ್ಳು ಹೋಗಿದ್ಲು. ಅವ್ರ ಫ್ಯಾಮಿಲಿ ಜೊತೆ ಹೋಗಿದ್ಲು ಅವ್ಳಿಗೆ ಗೊತ್ತ. ಗೊತ್ತು ಎಲ್ಲಾ ಅದಕ್ಕೆ ಕರ್ಕೊಂಡ ಹೋಗ್ತೀನಿ ಅಂತಿದ್ಲು ಅದಕ್ಕೆ ಎಕ್ಸಾಮ್ಸ್ ಎಲ್ಲ ಮುಗ. ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ.
ಯಾವಾಗ ನಮ್ಗೆ ಎಕ್ಸಾಮ್ಸ್ ಯಾವಾಗ ಆದ್ಮೇಲೆ ಹೋಗ್ತೀರಿ.
ನಮ್ದು ನೆಕ್ಸ್ಟ್ ಮಂತ ಮುಗಿಯುತ್ತೆ ಎಕ್ಸಾಮ್.
ಹೌದಾ.
ನೀವು?.
ಹಾ. ಅದೇ ನಮಗೂ ಎಕ್ಸಾಮ್ಸ್ ಇದಾವ ನಾಳೆನು ಇದೆ ಓದ್ಕೋಬೇಕು ಅದಾದ್ಮೇಲೆ ಒಂದ ತಿಂಗಳ. ಇವಾಗ ಎಕ್ಸಾಮ್ಸ್ ಮುಗಿತೈತೆ ಮೇನ ಎಕ್ಸಾಮ್ಸ್ ಅಂತ.. ಅದಾದ್ಮೇಲೆ ನಾವು ದೂದಸಾಗರ, ಗೋಕರ್ಣ ಇಲ್ಲಾ ಅಂದ್ರೆ ಗೋವಾ ಕ ಹೋಗೋಣ. ಅಂತಾ ಅನ್ಕೊಂತಿದೀವಿ ನಮ ಗೆಳತಿಯರು ನಾವು.
ಹೌದಾ ಹ್ಮ್ ಅಂದ್ರೆ ನಿಮಗ ಗೊತ್ತಾ ಹೆಂಗ ಹೋಗೋದು ಎಲ್ಲಾ ಅಂತ ಅಲ್ಲಿಗೆ?.
ಇಲ್ಲ ಗೊತ್ತಿಲ್ಲ ನಾವು ಇವತ್ತು ಹೋಗಿಲ್ಲ ದೂದಸಾಗರ ಮತ್ತು ಗೋ ಗೋಕರ್ಣ ಮಾತ್ರ ಹೋಗಿದ್ದೇವೆಗೋ. ಬರ್ಲ ಮುರಾಡೇಶ್ವರ ನಾಡ್ ಫಾರೆಸ್ಟ್. ಆ ಕಡೆ ಎಲ್ಲ ಅಡ್ಡಾಡ ಬಂದಿದ್ದಿದೆ. ಉಡುಪಿ ಸೈಡು ಬಟ್ ಅದ ದೂದ ಸಾಗರ್ ಗೋವಾ ಹೋಗೋದು ಫಸ್ಟ್ ಟೈಮ. ಬಟ್ ನಮ್ಗ ಗೊತ್ತಿದ್ದೋರು ನಮ ಕಡೆ ಇದ್ದಾರೆ ನಮ್ಮ್ ಗೆಳೆಯರ ಗೆಳೆಯತಿಯರ್ನಲ್ಲಿ ನಮ ಸೀನಿಯರ್ಸ್ ಅಕ್ಕಾ ಅವ್ರ ಅಂತಾ ಅವ್ರು ಒಂದ್ಸತಿ ಆಲ್ರೆಡಿ ಹೋಗಿ ಬಂದಿದ್ರು ಅವ್ರ ಜೋಡಿ ಹೋಗ್ತಿದಿವಿ ಅವ್ರ ಕರ್ಕೊಂಡ ಹೋಗ್ತಾರಂತ ಅವ್ರಿಗೆಲ್ಲ ಗೊತ್ತು ರೂಟ್ ಎಲ್ಲ.
ಹೌದಾ.
ಹ್ಮ್ ಸೊ ಅಷ್ಟೇನ ಟೆನ್ಕ್ಷನ್ ತಗೊಳಲ್ಲ ಅವರ ಏನಂದಿದ್ರೆ ಹಂಗ ಫಾಲೋ ಹೋಗ್ಬೇಕ ಅಷ್ಟೇ ನಾವು.
ಅಷ್ಟೇ ಏ ಗೊತ್ತಿರೋರ ಇದ್ರೆ ಆರಾಮ್ಸೆ ಹೋಗ್ ಬರ್ಬೋದು.
ಹಾ ಹೌದು.
ಹ್ಮ್
ಹ್ಮ್ ಇನ್ನ ನಿಮ್ ಕಡೆ ಹಬ್ಬಗಲ್ ಆಚರಸ್ತಾರ್?
ಹಾ ಆಚರಿಸ್ತೀವಿ ಗಣೇಶ ಹಬ್ಬ ದೀಪಾವಳಿ ಯುಗಾದಿ.
ಹೌದಾ ನಿಮ್ಗೆ ಯಾವ ಹಬ್ಬ ಅಂದ್ರೆ ತುಂಬಾ ಇಷ್ಟಾ?
ನನಿಗ್ ಗಣೇಶ ಹಬ್ಬ ಅಂದ್ರೆ ತುಂಬಾ ಇಷ್ಟ.
ಹೌದಾ ಹೆಂಗ ಆಚಾರ್ಸ್ತಿರಿ?
ಅಂದ್ರೆ ಮನೆ ಹತ್ರ ನಮ್ಮ ಅಣ್ಣ ಅವರು ಫ್ರೆಂಡ್ಸು ಎಲ್ಲಾ ದೊಡ್ಡ ಗಣೇಶ ಇಟ್ಟು ಒಂದ್ ತ್ರೀ ಡೇಸ್ ಎಲ್ಲ ಪೂಜೆ ಮಾಡಿ ಊರವರೆಲ್ಲ ಬಂದು ಹಂಗೆ ಚೆನ್ನಾಗ ಮಾಡ್ತೀವಿ.
ಹೌದಾ.
ಅದಕ್ಕಾಗಿ ಅದು ತುಂಬಾ ಇಷ್ಟಾ.
ಹ್ಮ್
ನಿಮಿಗ್ ಯಾವ್ದಿಷ್ಟಾ?
ಹ ನಮ್ ಕಡೆ ಜಾಸ್ತಿ ಹಬ್ಬಗಳ ಆಚರಸ್ತಾರ ಸಂಕ್ರಾಂತಿ ದೀಪಾವಳಿ ಯುಗಾದಿ ಗಣೇಶ ಚತುಥಿ ಥಿ ಮತ್ತೆ ವರಲಕ್ಷ್ಮೀ ಪೂಜೆ ಸರಸ್ವತಿ ದೇವಿ ಬಟ್ ನನಗ್ ತುಂಬಾ ಇಷ್ಟ ಆಗೋದು ಸಂಕ್ರಾಂತಿ ಮತ್ತೆ ದೀಪಾವಳಿ.
ಹಾ ಹೆಂಗ್ ಮಾಡ್ತೀರಾ ಅದು?
ಸಂಕ್ರಾಂತಿ ಅಂದ್ರೆ ಟೋಟಲ್ ಮೂರ್ ದಿನ ಮಾಡ್ತೀವಿ ಇನ್ನ ಎರಡ ದಿನ ಸುಮ್ನೆ ಅ ಅಡ್ಡಾಡೋದು ಮೂರ್ ದಿನ ಒಂದ ದಿನ ಕನುಮಾ ಒಂದ ದಿನ ಹೋಗಿ ಒಂದಿನ ಮತ್ತೆ ಇದು ಪೊಂಗಲ್ ಅಂತ ಮಾಡ್ತೀವಿ ಒಂದೊಂದ ದಿನ ಒಂದೊಂದ್ ಸ್ಪೆಷಲ್ ಇರ್ತೈತಿ ನಮ್ಮ ಕಡೆ.
ಹೌದಾ.
ಹ್ಮ್ ಒಂದಿನ ಕನಂಬ ಅಂದ್ರೆ ಕೋಳಿ ಕಳಸಿ ಚಿ ಚಿಕನ್ ಸಾರ್ ಎಲ್ಲ ಇಡೋದು ಒಂದಿನಾ ಪೊಂಗಲ್ ಸ್ವೀಟ್ ಮಾಡೋದು ಬೋಗಿಗ ಈ ಗಾಡಿಗಳಿಗೆಲ್ಲ ವಾಶ್ ಮಾಡಿ ಪೂಜಾ ಮಾಡದು.
ಹ್ಮ್
ಆಯಧ್ ಪೂಜಾ ಇವೆಲ್ಲ ಮಾಡ್ತಿವಿ ಸಂಕ್ರಾಂತಿ ಟೈಮ್ ನಲ್ಲಿ ನಾವು.
ಹೌದಾ.
ಹ್ಮ್ ಮತ್ತೆ ದೀಪಾವಳಿ ನನಗ್ ಬಾಳ ಇಷ್ಟ ಇಷ್ಟ ಆಗೋದು ರೊಟ್ಟಿ ಇಷ್ಟ ರೊಟ್ಟಿ ಚಿಕನ್ ಸಾರು ಮತ್ತೆ ಮೀನ್ ಸಾರು ರೊಟ್ಟಿ ಜೋಡಿ ನಾವು ರೊಟ್ಟಿ ಜಾಸ್ತಿ ತಿಂತೀವಿ ನಮ್ಮ್ ಕಡೆ ರೊಟ್ಟಿ ಫೇಮಸ್ ಜಾಸ್ತಿ.
ಹೌದಾ ಹೂ.
ಹಾ ರೊಟ್ಟಿ ಜಾಸ್ತಿ ನೀವು ನೀವು ನಾನ್ ವೆಜಿಟೇರಿಯನಾ ವೆಜಿಟೇರಿಯನಾ?
ನಾನ್ ವೆಜ್.
ನೀವು ತಿಂತೀರಾ ಚಿಕನ್ ಸಾರು ಮೀನ್ ಸಾರು ಮಟನು?
ಮೀನ್ ತಿನ್ನಲ್ಲ ಚಿಕನ್ ಮಟನ್ ತಿಂತೀವಿ ಅಷ್ಟೇ.
ಹಾ ಅದರ್ ಜೋಡಿ ಏನ್ ತಿನ್ತೀರಿ ಇಷ್ಟ
ಮುದ್ದೆ ಮುದ್ದೆ
ಓ ಮುದ್ದೆ ತಿಂತೀರಾ ಮುದ್ದೆ ಜೋತೆ ಚಿಕ್ಕನ್ ಸಾರ್ ಚೆನ್ನಾಗಿರ್ತದಂತ ಹೇಳ್ತಾರೆ ನಮ್ಗೆಲ್ಲ ತೇವ ತಿಂತಾರ ಬಟ್ ನಾನ್ ಯಾವತ್ತ ಟ್ರೈ ಮಾಡಿಲ್ಲ ಮುದ್ದೆ
ಚೆನ್ನಾಗಿರುತ್ತೆ ಟ್ರೈ ಮಾಡಿ
ಒಂದ್ ಸತ ಟ್ರೈ ಮಾಡ್ತೀರಾ
ಹ್ಮ್ ಅಂದ್ರೆ ಒಂದ್ಸಲನೂ ತಿಂದಿಲ್ವಾ
ಇಲ್ಲ ನಾನು ಮುದ್ದೆ ಯಾವತ್ತು ಮುಟ್ಟಿಲ್ಲ ಮಟ್ ಇದು ಜಾ ಇದು ರಾಗಿ ಜಾವ ಕುೂಡಿದಿದೆ ಅಷ್ಟೇ ಒಂದೊಂದ್ಸತಿ ಅದು ಯಾವಾಗಾದ್ರೂ ಆರಾಮ್ ತಪ್ಪಿದ್ರೆ ಮಾತ್ರ ರಾಗಿ ಜಾಗ ಕೊಡ್ತಾರ ಹಾ ಹಾಗಷ್ಟೇ ನಾನ ಮುದ್ದೆ ಯಾವತ್ತೂ ತಿಂದಿಲ್ಲ
ಹ್ಮ್
ಇ ನ್ ನಿಮ್ಗೆ ಯಾವ್ದ ತಿನ್ನಿ ಅಂದೆ ಇಷ್ಟ ದೋಸಾ ಆಯ್ವಿ ಯಾವ್ದಾದ್ರು ಪೂರಿ
ನಂಗೆ ಚಪಾತಿ ಜಾಸ್ತಿ ಇಷ್ಟಾ ಚಪಾತಿ ಪಲಾವ್ ಹ್ಮ್
ಹಾ
ಪಲಾವ್ ಅಂದ್ರೆ ನಮ್ಮ ಅಮ್ಮ ಮಾಡೋ ಪಲಾವ್ ಅಷ್ಟೇ ಇಷ್ಟ ಬೇರೆ ಎಲ್ಲೂ ಇಷ್ಟ ಇಲ್ಲಾ
ಹೌದು ಒಂದ್ ಸ್ಪೆಷಲ್ ಆಗಿ ಮಾಡ್ತಾರ ಅಮ್ಮ ಮಾಡಿದ್ದುದುರು ಅದೇ ಇಷ್ಟ ಆಗುತ್ತ ನಮ್ಮ್ ಮನೆಯಲ್ಲಿ ನಮ್ಮ ಅಮ್ಮ ಮಾಡ್ತಳ ನನಗೆ ಇದಿಷ್ಟ ಯಾಾವ್ದಂದ್ರೆ ಸೆಮಿ ಉಪ್ಪಮಾ ಇಲ್ಲಾಂದ್ರೆ ದೋಸಾ ನಂಗ್ ಪೂರಿ ಇವ್ ಚಲೋ ಮಾಡ್ತಾರ ಮಮ್ಮಿ ಇನ್ನೊಂದ್ಸ ಬೇರೆ ಕಡೆ ತಿನ್ಬೇಕಂದ್ರೆ ಅಷ್ಟು ಟೇಸ್ಟ್ ಬರಲ್ಲ
ಹೌದು ಮನೆಯಲ್ಲೇ ಚೆನ್ನಾಗ್ ಮಾಡ್ತಾರೆ
ಹೌದು ನಿಮ್ದ ಅಡ್ಗೆ ಮಾಡಕ್ ಬರ್ತತ್ತ
ಇಲ್ಲ ಬರಲ್ಲ ಮ್ಯಾಗಿ ಬಿಟ್ರ ಏನು ಬರಲ್ಲ ನೀಮಗ ಬರುತ್ತಾ ಹೂ
ಹಾ ನನಗ್ ಬರ್ತೆೇನೆ ಸ್ವಲ್ಪ ಸ್ವಲ್ಪ ಮಾಡ್ತೇನೆ ಇನ್ ಕೇಸ್ ಅಮ್ಮ ಅಪ್ಪ ಇಲ್ಲಾಂದ್ರೆ ಮನಿಯಲ್ಲ ನಾವೇ ತಿನ್ಕೋಬೇಕಲ್ಲ ಮ್ಯಾಗಿ ದೋಸೆ ಇಡ್ಲಿ ಇಲ್ಲಂದ ಚಿಕನ್ ರೈಸು ವೈಟ್ ರೈಸಸ್ ಮಾಡಕ್ ಜಾಸ್ತಿ ಇಷ್ಟ
ಹೌದಾ ಅಂದ್ರೆ ಚಿಕನ್ ಎಲ್ಲಾ ಮಾಡ್ತೀರಾ ನೀವು
ಹಾ ಚಿಕನ್ ಅಂದ್ರ ಚಿಕನ್ ಸಾರು ಮಾಡಲ್ಲ ಬಟ್ ಚಿಕನ್ ರೋಸ್ ಚಿಕನ್ ಫ್ರೈ
ಹಾ
ಅವ ಮಾಡಕ್ ಬರ್ತೈತಿ ಮಮ್ಮಿ ಹೇಳ್ಕೊಟ್ಟಿದ್ನ ಒಂದ ದಿನ ಕಲ್ತಿದ್ದ ಅಷ್ಟೆ ಹ್ಮ್ ಇನ್ನ ನಿಮ್ಗ ಹೋಳಗಿ ದೋಸಾ ಅಂದ್ರೆ ಇಷ್ಟ ಇಲ್ಲ ನಮ್ ಕಡೆವು ಜಾಸ್ತಿ ಫೇಮಸ್
ಅಂದ್ರೆ ದೋಸೆನಾ
ಹಾ ಮುಳಬಾಗಲು ದೋಸೆ ಆಗದ ತಿಂದ್ದಿದ್ರಾ ಇಲ್ಲಾಂದ್ರೆ ದಾವಣಗೆರೆ ದೋಸಾ
ಹ ಹಾ ತಿಂದಿಲ್ಲ
ಹ ಹಾ
ಹ್ಮ್
ಮುಳ್ ಬಾಗಿಲ್ ದೊಸಾ ಟ್ರೈಮಾಡ್ರಿ ಚೆನ್ನಾಗಿ ಇರ್ತೈತಿ
ಅಂದ್ರೆ ಯಾವತ್ತು ಹೋಗಿಲ್ಲ ಹೋಗ್ಬೇಕು ನನ್ ಫ್ರೆಂಡು ಇದ್ದಾಳೆ ಕ ಕೋಲಾರದ ಅವ್ರ ಮನೆಗ್ ಹೋದ್ರೆ ಏನಾದ್ರು ಹೋಗ್ಬಿಟ್ಟ ಬರ್ಬೇಕಾಗ್ಲಿ
ಹಾ ಅಲ್ಲಿ ಮತ್ತೆ ಮೂಲಬಾಗಲಿಂದ ತಿರುಪತಿ ಜಾಸ್ತಿ ಹತ್ತಿರ ಇರೋದು ಒಂದ್ ಎರಡ್ ಮೂರ್ ತಾಸ ಅಷ್ಟೇ ಮುಲಬಾಗಲಿಂದ ಬರ್ತಾ ಸಿಗ್ತ ನಾವು ನಮ್ ಫ್ರೆಂಡ್ಸ್ ಹೋಗಿದ್ರ ನಾನ್ ಹೋಗಿಲ್ಲ ನಮ್ಗೆಲ ಮುಳಭಾಗಿಂದ ತಿರುಪತಿ ಹೋಗಿದ್ರು
ಹೌದಾ ಅಂದ್ರೆ ಎಷ್ಟ್ ಅವರ್ಸ್ ಜರ್ನಿ ಆಗುತ್ ಅಲ್ಲಿಂದ.
ಎರಡು ಮೂರ್ ತಾವಸಂತೆ ಅಂತ ಹೇಳಿದ್ರು ನನಗ್ ಗೊತ್ತಿಲ್ಲ ಇನ್ನ ಅಲ್ಲಿ ಮುಲ್ಬಾಗ. ಇಲ್ಲಿಂದ ಅಲ್ ಮೂಲ್ಬಾಗಲಲ್ಲಿ ಸ್ಟೇ ಮಾಡಿ ಒಂದಿನ ಮತ್ತೆ ನೆಕ್ಸ್ಟ್ ಮಾರ್ನಿಂಗು ಅವ್ರೆಲ್ಲಾ. ಮೀನ್ಸ್ ನಮ್ ಗೆಳತಿ ಏನ್ ಮಾಡ್ತಾರೆ ಅಂದ್ರೆ ವರ್ಷಕ್ ಎರಡ್ ಮೂರ್ ಸತಿ ಆದ್ರು ಹೋಗ್ತಾರ ತಿರುಪತಿ. ಕಂಪಲ್ಸರಿ ಅಂತ ಅವರ್ ಕರ್ಕೊಂಡ್ ಹೋಗ್ತಾರ್ ಅಂತ ಹೇಳಿ. ಕರ್ಕೊಂಡ್ ಹೋಗಿದ್ರು ನಾನುನು ಕರ್ದಿದ್ರು ಬಟ್ ನಾನ್ ಹೋಗಿಲ್ಲ. ನಮಗ್ ಬೇರೆ ಕೆಲ್ಸ ಇದೆ ಅಂತ ಬಿಟ್ಟಿದ್ದೆ ನಮ್ ಗೆಳತಿಯರೆಲ್ಲ ಹೋಗಿದ್ರು. ಆಗ ಮುಲ್ಬಾಗೂಲ್ ನಲ್ಲಿ ಸ್ಟೇ ಮಾಡಿ ಮತ್ತೆ ಅಲ್ಲಿಂದ ತಿರುಪತ್ತಿಗ್ ಹೋಗ್. ಹೋಗಿ ಎಲ್ಲ ದರ್ಶನ ಎಲ್ಲಾ ಮಾಡ್ಕೊಂಡ್ ಬಂದಿದ್ರು ನಾನ್ ಇಸತಿ ಹೋಗ್ಬೇಕಂತ ಅನ್ಕೊಂತಿದೀನಿ ಏನಾಗತ್ತೋ ಗೊತ್ತಿಲ್ಲ.
ಅಂದ್ರೆ ಫ್ಯಾಮಿಲಿ ಜೊತೆ ಹೋಗ್ತೀರಾ.
ಹ ಫ್ಯಾಮಿಲಿ ಜೊತೆ ಹೋಗ್ಬೇಕ್ ಅನ್ಕೊಂತಿದೀನಿ ಇಲ್ಲ ಅಂದ್ರೆ ದುದ್ಸಗಾರ್. ಗೋವಾ ನಮ್ ಗೆಳತಿಯರ್ ಜೊತೆ ಇರ್ತೀನಿ.
ಹಾ ಸರಿ ಈಗೆ ಫ್ರೀ ಇದ್ದಾಗ್ ಕಾಲ್ ಮಾಡ್ತೀರಿ.
ಹಾ ಸರಿ.
ಹ್ಮ್.
ಸರಿ ಆಯ್ತು ಧನ್ಯವಾದಗಳು. .